ಹ ಹೇಳ್ರಿ ಹಾ ಬಂದ್ರನ ಈ ಅಂದ ಫ್ರೆಶಪ್ ಅದೆೇ
ಹ್ಮ್
ಊಟ ಮಾಡ್ಬೇಕಂದ್ರೆ ಸುಮ್ನೆ ಕುತ್್ಕಂಡಿ ನೀ್ ಓದ್ಬೇಕಂತ
ಹ್ಮ್ ಯಾವ ಬಸಿಬೋದು
ರಾಮಪುರಹಳ್ಳಿ
ರಾಮಪುರ ಒಳಿ ಗೇಟ ಟಿಕೆಟ್
ಎಷ್ಟು ಕ್ಯಾಶುವಲ್ ಇದ್ ಹೆಂಗ ಐತಿ ಹಂಗ ಐತಿ ಅದ ನಾಲ್ವರ್ಗ ಜಾಸ್ತಿ ಇರುತ್ತ
ಹ ಇಲ್ಲ ರಾಮಂಪುರ ಹಿಏನಗ್ ಜಾಸ್ತಿ ಇದ ಅಂತ ಕೇಳ್ಪಟ್ಟೆ ನಾನು
ಏನು ನಂಗೂ ಗೊತ್ತಿಲ್ಲ ಏನೇನಾಯ್ತೇನು
ನೀವು ಒನ್ ಹೋಗಿಲ್ಲ ನಾ ಬಸ ಆಧಾರ್
ಆಧಾರ್ ಕಾರ್ಡ್ ಅಪ್ಪ ಫ್ರೀ ಬಸ್ಸು ನಮಗೆ ಗೌರ್ಮೆಂಟ್ ಮಾಡೈತಲ್ಲ
ನಮ್ಗ ಗೌರ್ಮೆಂಟ್ ಮಾಡೈತಲ್ಲಾ ಫ್ರೀ ಬಸ್
ಹ ನೀವ್ ಇನಪ್ಪ ಆಚಾರ ಮಾಡ್ಕೇರ್ಬೇಕಲ್ಲ ನಾವ್ಏನಿಲ್ಲಲ್ಲ
ಹ್ಮ್
ಹ್ಮ್ ಅಂದ್ರೆ ಹೋದ್ರಿ ಏನಲ್ಲ ಏನು ಟೂರ್
ಆ ಪ್ರೀ ಬಸ್ ಅಂದ್ರೆ ಆ ಕಡೆ ಎಲ್ಲಾ ಕಡೆಗೆಲ್ಲ
ಇಂತಿಷ್ಟು ಮಿತಿ ಅಗನಾ
ಅರವತ್ತು ಕಿಲೋಮೀಟರ್ ಕಾಲೇಜ್ ಮನ ಗಟ್ಟೆ ಫ್ರೀ ಇರ್ದ ನಮಗ ಏನಾದ್ರರು ನಿಮ್ಮ ತರ ್ರೀ ಕೊಟ್ರ ಗೌರ್ಮೆಂಟ್ ಬಂದೆ
ಬಂದಲ್ಲ ಓದತಿದ್ರಲ್ಲ ಮಲೆ ನಡ್ಕ
ನನ್ ನಾನೇನ್ ಹೇಳ್ತೀನಿ ಗೌರ್ಮೆಂಟ್ ಬಂದ ಅಂದೆ ನಮ ಹಡಗರ ಈ ಹ ಅ ತರವಾ ಎಲ್ಲಾ ಹುಗ ಇಲ್ಲ ಒಂದು
ಈ ಸರಿ ಪ ಸಿ ಬರಕ್ ಹೋತನ ಅಲ್ಲ ಪೀಸ ಬರಕ್ ಹೋತ್ನಲಾ ಹದ್ನದ ದಿನ ಐದ್ ದಿನ ಮಾಮೂ ಕರ್ಕೊಂಡ ನೋಡಿ ಬರ್ತ ಹ್ಮ ಬೆಂಗ್ಳೂರ್ ಬೆಂಗ್ಳೂರ
ಹ್ಮ್ ಬ ಆಯ್ತ ಆಯ್ತು ನೋಡಿವಾ ನೋಡಿವಾ ನೋಡಿವಾ ಇಡ್ಲಿ
ಹೌದಲ್ಲ ಸಾರಿ ಸಾರಿ ಇಲ್ಲ ಇಡ್ರ ಇಡ್ರ್ಲಿ ಅಂತ ತಂದ್ರಲ್ಲ ಸೊ ಹಂಗಾಗಿ ಅಜೆ ಸಾರಿ ಏನ ಆಗಲ್ ಬಿಡಿ ಬಟ್ ಆದ್ರೂ ಕ ಇದು ಮಾಡ್ಬೇಕಲ್ಲ ಅವರು
ಹ್ಮ್ ಮದ ಊಟ ಮಾಡ್ದ ಅಡುಗೆ ಮಾಡಿದಾರಾ
ಹ್ಮ್ ಮಾಡಿದಿದ್ದಾರೆ ನೀವು ಮನೆಗೆ ಮಾಡಿದಾರಾ
ಇಲ್ಲ ಮಾ ಹಸ್ಲ ಅಲ್ಲದೆ ನೀನು
ಏನ್ ಮಾಡಿದಿದ್ದಾರೆ ಮಧ್ಯಾಹ್ನ ಏನ್ ತಿದಿ ನಾಳೆ ಸಂಡಪ್ಪನ ಜೋರು ಜೋರು ಏನ್ ಬಟ್ಟಿ ತಗೊಂಡಿರೇನು
ಮಟ್ಟೆ ತಗೊಟಿಲ್ಲ ನೀ ಕೊಡಿಸತೀನಿ ಅಂದಸಲಾನ ಬಿಟ್ಟಿನಿ
ಕಪಾಳ ಕುಡಿಬೇಕು ನಿನಗ
ಹಗೆಲ್ಲ ಮಾ ಮಾತಾಡಬಾರ್ದಂತ ಹೇಳ್ತಾ ಇದೀನಿ ತಮಗೆ ಹೇಳದ್ರ ಅರ್ಥ ಆಗ್ತಿಲ್ವ ನಿಮ್ಗೆ
ಸಾರಿ ಸಾರಿ ಹಂಗೆ ಫ್ರೆಂಡ್ಸ್ ಎಲ್ಲ ಕ್ಯಾಶುವಲ್ ಆಗಿ ಬಂದ್ಬಿಡುತ್ತೆ ಅದ
ಹ ಆದ್ರೂ ಮಾತಾಡಬೇ್ದ ತಪ್ಪಾಗುತ್ತೆ ಇಲ್ಲ ನೀವು ಬಟ್ಟ ಕೊಡ್ತನಂದರಲ್ಲ ಹಂಗಗಿ ಬಿಟ್ಟಿದ್ದನಾನು ಯಾವಾಗ ಕೊಡ್
ಹ ಹಾ ಇಲ್ಲ ಜಾತ್ರಿ ಡ್ರೆಸ್ ಹಾಕೋತಿನಿ ಅಂದ್ರಲ್ಲ ಎಲ್ಲಾರ ಒಂದೇ ಸೇಮ
ಒಂದ ದಸ ಮಾಡಾಕೋ ಮತ್ತ ನೀನ್ ಕೊಡ್ಸ್ತ ಅಂದ ಮಾಗ ನನ್ ಯಾಕೆ ಬಿಡ್ ಹೇಳಿ ಇವಾಗ ನೀನು ಫ್ರೀ ಆಗಿ ಕೊ ನಾನು ಜಾತ್ರೆ ಗಿಫ್ಟ್ ಮಾಡ್ತೀನಿ ಹಬ್ಬಕ್ಕೆ ಗಿಫ್ಟ್ ಮಾಡ್ತೀನಿ ಎಂದಿರ ತಾಯಾನ ನೀವು
ಇಲ್ಲದ ಕೇಳ ಫ್ರೆಂಡ್ಸ್ ಜೊತೆ ಹೋಗಿದ್ರಲ್ ತಗೊಲಿಲ್ವಾ ಅಂದೆ
ಇಲ್ಲ ಇಲ್ಲ ತಗೊಂಡಿಲ್ಲ ಅದು ಕ್ಯಾನ್ಸಲ್ ಆಯತು
ಮತ್ತ ಕ್ಯಾನ್ಸಲ್
ಮತ್ತ ಕ್ಯಾನ್ಸಲ್ ಆಯ್ತು ನೀ ಕೊಡ್ಸ್ತೀನ ಅಂದಸಲ ನಾನ್ ಕ್ಯಾನ್ಸಲ್ ಮಾಡಿದೀನಿ ಅವ್ರ ತಗೊಂಡಿದಾರ
ಓ ಇವೆಲ್ಲಾ ಬಂದ್ಬಿಡಿ ನಮ್ ಮನೆಗ್ ಸುಮ್ನೆ ಅಲ್ಲ ಹಾಕಿದೀ್ರ ಇಲ್ಲಿಗೆ ಬಂದ್ ಬಿಡಿ ಏನ್ ಮಾಡೋದೆಲ್ಲ ನಾವೇ ನೋಡ್ಕೋತೀವಿ
ಅಲ್ಲೇ ಅವತ್ತೇ ಡ್ರೆಸ್ ಹಾಕೊಂಡು ನೀವು ಕೊಡಿಸಿಡ್ ಡ್ರೆಸ್ ಹಾಂಡ ನಿಮ್ಮನೆ ಬರ್ತೀನ ಆಯ್ತಾ
ಹಂಗಾ ಹ್ಮ್ ಹ್ಮ್ ಬೇಡ ಬೇಡ ನಮ್ಗೆ ಕೂ ಗೊತ್ತಿಲ್ಲ ಹೇಳ್ರಿ
ಹ ಇವತ್ತು ಈ ವರ್ಷ ಮರಮ್ಮ್ ಹಬ್ಬ ಬ ಬಡ್ಯಾನ್ ಮಾಡ್ಬೇಕಂತ ಡಿ ಸಿ ಅವರು ಆದೇಶ ಹೊಓಡಿಸಿದ್ದಾರೆ ಬರೇ ನಿಮ್ಗೆ ಗೊತ್ತಿಲ್ವಾ ಇದು ಎಲ್ಲ ಊರಲ್ಲೆಲ್ಲ ನೀವುಸ ನ್ಯೂಸ್ ನ್ಯೂಸ್ ಆಗಿದೆ ಹ್ಮ್
ಏನೋ ಮತ್ತೆ ನೀನೆ ಮೋದ್ಸರಿ ಎಲ್ಲಾ ಕಲ್ಲು ತಗೊಂಡ್ ಹೊಡೆದಾಡಿದಾರಲ್ಲಾ ಹಂಗಾಗಿ ಹಂಗ ಹೇಳಿರ್ಬೇಕ ಅನ್ಸುತ್ತ
ಹ್ಮ್ ಹ್ಮ್
ಹ್ಮ್ ಏನು ಮತ್ತೇನು ಒಂತರ ಅವಾಗ ಏನು ಯಾರೋ ಬ್ಯಾನ್ ಮಾಡಂದಿರ ಅವ್ರಿಗೆ ಕಣ್ಣುೋಗ್ಯವ ಅಂತ
ಅದ ಏನಾಗ ಗೊತ್ತಿಲ್ಲ ಬಟ್ ಈ್ ಸರಿ ಈ ಸರಿ ಮಾತ್ರ
ಹ್ಮ್ ಹ್ಮ್
ಆದೇಶ ಹೊಡಿಸಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಆಲ ಎನ್
ಹೌದಾ ಯಾರಂದ್ರ ನಿಂಗೆ
ನಾ ನೋಡಿದ್ದೀನಮ್ಮ ನೋಟಿಫಿಕೇಶನ್ ಡಿ ಸಿ ಅವರ್ ಓಡಿಸಿದ್ದು
ಹೌದಾ ಹಂಗಾದ್ರೆ ಮತ್ತೆ ಹಂಗೀಗ ಹಬ್ಬಾ
ಅದೇ ಗೊತ್ತಾಗ್ತಿಲ್ಲ ನಡಿಯುತ್ತೆ ಮ ನಡದ್ರೆ ಆದ್ರೆ ದೇವ್ರಗಷ್ಟೇ ಅನ್ ಅನುಮತಿ ಇರುತ್ತಾ ಇದ್ರಿ ಮತ್ತ ಇದ ಯಾವ್ದ ಕೊಡ್ಲಿ ಬರ್ ಹಚ್ಚಿ ಕುಡುಗೋಲು ಕಟ್ಟಿಗೆ ಇವ ಯಾವ್ದು ಬಳಸಂಗಿರಲ್ಲ
ಹೆಂಗಿದ್ರುನು ಜ ಹಗೆ ಆಗ್ಬೇಕಕ್ ತಗೋ ಯಾಕಂದ್ರ ಅಲ್ಲಿ ಅಲ್ಲ ಗೊತ್ತಾಗುತ್ತ ದೇವ್ರ ಅದನ್ನು ಅಂತಾನೂ ನೋಡಲ್ಲ ಎಷ್ಟು ನಾವೇ ಮೇಲು ನಾವೇ ಮೇಲು ಅಂತ ಎಷ್ಟ ಇದ್ ಮಾಡ್ತಿತ್ತರ ಈ
ಮ ತಮ್ಮ ಪರು ಆಚೆ ಕುಗ ತೋರ್ಸಲಿ ಬೆಳನಲ್ಲ ಅಲ್ಲಿ ಎಲ್ಲಾ ಸಣ್ಣ ಮಕ್ಳು ಹೆಣ್ಮಕ್ಳು ಬಂದಿರ್ತಾರೆ ಅವರು ಇವ್ರು ಓಡದಾಡಿ ಯಾರ್ ಮನ ಸಾಯಸ್ಬೇಕಂತ್ರ ಸಣ್ಣ ಹುಡುಗರು
ಅದೇ ಓ ಸತ್ತವಲ್ಲ ಅದು ಹೋಸರಿ ನೋಡ್ಬೇಕ ನೀ ಕಾಲ್ ತೊಗೊಂಡ್ ಒಡೆದ ಹಾಕರೆ ಒಡೆದಾಕ ಹ್ಮ್ ಹ್ಮ್ ವಾಯ್ಸ್ ಬ್ರೇಕ್ ಆಕತದ ನೋಡ್ ನಿಮ್ದು
ಹ
ಹ ಹಲೋ ವಾಯ್ಸ್ ಬ್ರೇಕ್ ಆಯ್ತು ವಾಯ್ಸ್ ವಾಯ್ಸ್ ಬ್ರೇಕ್ ಆಗ್ತ
ಹಾ ಹೇಳಿ ಹೇಳಿ ಕೇಳಸ್ತೇತಿ ಹೇಳಿ
ಹ್ಮ್ ಅದೇ ಆ ಮಾಡ್ಬೇಕೇಕ್ ಬಿಡು ಅಲ್ಲೇ ತೋರಿಸತಾರ ದವ್ರ ಮುಂದೆನ ತೋರ್ಸ್ತ ತರ ನಾವ್ ಮೇಲ ನಾವ್ ಮೇಲ ಅಂತ
ಅಲ್ಲಾ ಹಬ್ಬ ಯಾಕ ಮಾಡ್ತಾರ ಹೇಳಿ ಎಲ್ರು ವರ್ಷ ಅಂದ್ರೆ ಅದಕ್ ಅಕ್ಕೊಂದು ಇತಿಹಾಸ ಇರುತ್ತೆ
ಅಲ್ಲಿಂದ ಬಂದಿದ್ದು ಹಂಗೆ ಕಂಟಿನ್ಯೂ ಮಾಡ್ಬೇಕಪ್ಪ ಹಿರಿಯರಿಂದ ಅ ತಂದಕೊಂಡಿರ್ತಾರೆ ಇವ್ರು ನೋಡ್ರೆ ಕಾಲ್ ತಗೊಂಡ್ ಹೊಓಡ್ದ ಅತ್ ತಗೊಂಡ್ ಹೊೋಡ್ದ ಅಂತ ಅಂದ್ರೆ ಮತ್ತೆ ಏನ ಆಾಗುತ್ತೆಲ್ಲ ಹೇಳು
ಅಲ್ಲ ಕೋಮು ಗಲಭೆಗಳು ಎಲ್ಲಾ ಮರ್ತ್ ಬಿಟ್ಟು
ಹ್ಮ್
ಎಲ್ಲಾ ಜನಾಂಗದವರು ಒಟ್ಟಿಗೆ ಸೇರಿ ಅದು ಒಂದು ಅಲ ಆಡೋುದ್ರ ಮುಖಾಂತ ಸಂತೋಷವನ್ನು ವ್ಯಕ್ತಪಡಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಹಬ್ಬ ಅದ ಇವರು ದ್ವೇಷ ಸಾಧ್ಲಿಕ್ಕೆ ಅದೊಂದು ವೇದಿಕೆೆಯಾಗಿ ಮಾಡ್ಕೊ್ ಬಿಟ್ಟಾರ ಈ ವರ್ಷ ಏನೇ ಆಗ್ತಾ ಆಯ್ತಾ ಅಲ ಹಬ್ಬ ಬರ್ಲಿ ನೋಡ್ಕೊೊಳ್ಳೋಣ ಅಲ್ಲಿ ಅಂತ ಆ ಒಂದು ರೇಂಜ್ಗೆ ಈಬ್ಬೋನ ತಂದು ಇಟ್ಬಟ್ಟಿದ ನ್ನ
ದ್ವೇಷ ಸಾಸಕ ಮಾಡಕತ್ತಾರ ಮತ್ತೇನಿಲ್ಲ
ಹೌದೌದು ಮೇಡಮ್ ಏನ್ ಮಾಡ್ತ ತಿಳುವಳಿಕೆ ಕಡಿಮೆ ಅದ ಜನಕ್ಕೆ ನಮ್ ನಮ್ಮ್ ಊರಿನ ಜನಕ್ಕೆ
ಹೌದೌದು ಏನ್ ಮಾಡಕ್ ಆಗಲ್ಲ ಇವತ್ತು ಮಾರು ಅಣ್ಣನ್ ಬರ್ತಡನಾ ಹಾ
ಯಾರ್ದು
ಮಾಳುಣ ಬರ್ತಡೇ ನಿಮ್ಮಣ್ಣ
ನನ್ಗೆ ಐಡಿಯಾ ಇಲ್ಲ ಅಷ್ಟು ನಾನ್ ನೋಡಿಲ್ಲ ಇನ್ಸ್ಟಾ ನೋಡಿಲ್ಲ ಬಾಳ ಅಷ್ಟು
ನೋಡಿಲ್ವಾ ಹ್ಮ್್ಮ ಇವತ್ತು ಅನ್ನ ಅಜಿದ ಲೈಬ್ರರಿ ಅದಕ್ಕೆನ ಕಟ್ಟನ
ಮನ್ನ
ನಿಮ್ಮ ಅಂಡ್ಣ ಬಂದಿದ್ದೆ ಓಕೆ ಆದ್ರೆ ಎಕ್ಸಾಮ್ಗೆ ಹೋಗಿದ್ದ ಬಿಡು ಮನ ಬಂದಿದ್ ನೋಡಿಿಲ್ಲ ಮಧ್ಯಾಹ್ನ ಮುಂಚೆ ಲ್ಲ ಇದಿದ್ದ ಶೈಲಜ ಅಕ್ಕ ಅಂದಳು ಅದಕ್ಕೆ ಏನಕತ್ತೀನಿ
ಅರೆೇ ಮೇಡಮ್ ಅವ್ರಿಗೇನು ಎಲ್ಲ ಗೊತ್ತಿರುತ್ತೆ ಎಲ್ಲ ಆ ಕಡೆ
ಆಾಕಿ ಎಲ್ಲಾರ ಬೇಕು ಲೈಬ್ರರಿಯಾಗ
ಎಲ್ಲಾರು ಬೇು ಇಟ್ ಮೀನ್ಸ್ ವಾಟ್
ಎಲ್ಲಾರ್ದು ವಿಷಯ ಬೇಕಂದೆ
ಹೆಂಗ
ಎಲ್ಲರ ವಿಷಯಾನೂ ಬೇಕು
ತಂದ್ರೆ ಬಹಳ ಅಷ್ಟ ಅಂದ್ರೆ ಹಓದಕ್ ಬರಲ್ಲ ಅವರು ಮೋಸ್ಟ್ಲಿ
ಲ್ಲ ಆಲ್ಮೋಸ್ಟ್ ಎಲ್ಲರ ಬಗ್ಗೆನ
ನೋಡಿ ಮೇಡಮ್ ಇವ್ರ ಬಗ್ಗೆಲ್ಲ ತಿಳ್ಕೊಳ್ಬೇಕಾದ್ರೆ ಇವ್ರಿಗೆ ಟೈಮ್ ಸಾಕ
ಹಾ ಏನೋ ನನ್ಗೂ ಗೊತ್ತಿಿಲ್ಲ ಕಣಪ ಅಪ್ಪಾ ಅವ್ರು ಹೇಳ್ತಿದ್ರು ನಾನನ್ ಕೇಳ್ದೆ ಅಷ್ಟೇ
ಆದ್ರರು ಮೇಡಮ್ ಇದು ನಿಮ್ಗೆ ಹೇಳ್ತಿದ್ದೀನಿ ಬೇರವ್ರ ಬಗ್ಗೆ ತಿಳ್ಕೋಕ ಟೈಮ್ ನಮ್ ಟಮ್ ನ ವೇಸ್ ಮಾಡಬಾರು ಅಂತಮಗ
ಹಾ ಹೌದೌದು ತಿಳ್ಕೋಬಾರ್ದು ಬೇರೆಯವ್ರ ಬಗ್ಗೆ ಬಟ್ ಅವ್ರು ಹೇಳ ಆಮೇಲೆ ಕೇಳ್ಬೇಕಲ್ಲ ಹೌದೌದು ಅನ್ನ್ಬೇಕ ನಮ್ದೇನ್ ಗೋ ಹ್ಮ್ ಆ ಅಣ್ಣನ್ ಜೊತೆ ಮಾರ್ನಿಂಗ್ ಮಾತಾಡನ್ ಬಿಡು ಅಂದ್ರ ಆ ನಂಗ ಗೊತ್ತಾಗ್ಲಿಲ್ಲ ಅಷ್ಟೊಂದು ನಾನನ್ರು ವಿಶ್ ಮಾಡ್ತಿದ್ದೆ
ನೀನು ಕಾಲಕ್ ಕೂತಿದ್ರೆ ಮತ್ತ ತಿಳ್ಕೋಬೇಕು ನಿಂಗೆ ಸೆಡಿಲ್ ಬಿಜಿ ಸೆಡಿ ಇದ್ದಾಗ ಬೇರೆಯವ್ರ ವಿಷಯ ತಂದು ನಿನ್ಗ ಏನಾದರು ತಲೆ ಕೆಡಿಸಿದ್ರ ಅಂದ್ರೆ ನೀನ್
ಹೌದೌದು ಏನಕ್ಕ ಹಾ ರೀ ಹಲೋ ಹೇಳ್ರಿ ನಾವು ನೀರ್ ತರಕ್ ಹೋಗಬೇಕೇರಿ ನೀರ್ ತುಂಬೇರಂತ ನಮ್ಮ ಮಮ್ಮಿಯರು ಹ್ಮ ಅದಕ್ಕೆ ನಮ್ಮೂರಲ್ಲಿ ನೀರಿನ ಸಮಸ್ಯೆ ಬಗೆಹರದ್ ಮಾತ್ರ ಮತ್ತೆ ಹೊಂಟೆ ಅದು ಸಿಕ್ಕಾಪಟ್ಟೆ ನೀರು ನೀರು ನೀರು ಅನ್ನಂಗಬುದು
ವಿಶೇಷವಾಗಿ ನಿಮ್ಮ ನಿಮ್ಮನೆ ಕಡೆ ಅಂತ ದೇವ್ರ ಜಾಸ್ತಿನ ಸಮಸ್ಯೆ ಇದೆ
ಹಾ ಸ್ವಲ್ಪ ಅಲ್ಲ ಕಣಪ ಸಿಕ್ಕಾಪಟ್ಟೆ ಆಗತದು ಸಿಕ್ಕಾಪಟ್ಟೆ
ಅಭಿವೃದ್ಧಿ ಅಧಿಕಾರಿಗೆ ಹೋಗಿ ಮನವಿ ಸಲ್ಲಿಸ್ಬೇಕು ತಾನು
ಏನ್ ಮನವಿ ಸಲ್ಲಿಸಿದ್ರು ಅವ್ರಗೂ ಅಯ್ಯೋ ಅದು ಯೋಗ್ಯತೆನೆ ಇಲ್ಲ ಅದು ಮಾಡ್ಬೇಕನ್ನೋ ಯೋಗ್ಯತೆನೇ ಇಲ್ಲ
ಅಂದ್ರು ಸ್ವಲ್ಪ ಒತ್ತಾಯ ಮಾಡ್ಬೇಕು ನೀವ್ ಎಲ್ಲರೂ ಹೋಗಿ ಪ್ರತಿಭಟನೆ ಮಾಡಬೇಕು ನಿಮ್ಮ ಸ್ಥಳೀಯ ಸ್ಥಳೀ ಎಂಎಲ್ಎ
ಅವ್ರ ಹೆಂಗ ಮಾಡ್ಬೇಕನ್ನೋ ಮನ್ಸ ಮನಸ್ಥಿತಿ ಇದ್ರೆ ಯಾರ ಹೆಂಗಾದ್ರು ಮಾಡ್ತಾರೆ
ನಿಮ್ ಮೂರನ್ ಜನ ಸರಿ ಇಲ್ ಬಿಟ್ರಿ ಬರೀ ಬಿಲ್ನೆ ಮನ್ಯಾಗಾಕೋ
ಹಾ ನಮ್ಮ್ ಮೂರ್ ಜನನುೂ ಸರಿ ಇಲ್ಲ ನಮ್ ಮೂರು ಜನ ನಮ್ಮೂರು ಸರಿ ಇಲ್ಲ ಏನು ಸರಿ ಇಲ್ಲ
ನೀವು ಕೇಳ್ಬೇಕ್ರೀ ನಿಮ್ಮ ಅಭಿವೃದ್ಧಿ ಅಧಿಕಾರಿಗಳು
ಕೇಳ್ಬೇಕಂದ್ರೆ ಅವ್ರು ಎಷ್ಟ ಸರಿ ಒಂದ್ಸರಿ ಹೇಳ್ತಾರೆ ಎರಡ್ ಸರಿ ಹೇಳ್ತಾರೆ ಮಾಡ ಮಾಡ್ತವಮ್ಮ ಆಮೇಲ್ ಬರ್ರಿ ಮಾಡ್ತೀವಮ್ಮ ಅಂತಾರ ಆನ್
ಕೊಡ್ಬೇಕ ನೀ ಇಂಥ ಡೇಟಿಗೆ ಮಾಡಕಡ್ಕ್ ನಾನ್ ರಾಜೀನಾಮ ಕೊಡ್ೀನಿ ಅಂತ ಬರದಕ್
ಲ್ಲ ಎಲ್ರುೂ ಬರ್ಬೇಕು ಎಲ್ರುೂ ಬಂದಾಗ ನಡಿಯತ್ತ ನಾನ ಒಬ್ಳೇ ಹೋದಂಗಲ್ಲ
ಳ ನಿಂದಿರ್ಬೇಕಕ್ ಫಸ್ಟ್ ಆಮ್ಯಾಗ ಅವ್ರು ಬರ್ಲಿ ಹೆಂಗ ಬರದಿಲ್ಲ ಬರ್ತಾರೆ ನೋಡ್ಕೊಂಡು ನಿಂದ್ರಕಂತ ಆಗಲ್ಲ ಯಾಕ ಈಗ ನಿನ್ ಒಬ್ಬಳಿಗೆ ಸಮಸ್ಯೆ ಇಲ್ಲ ಅವ್ರಗೂ ಸಮಸ್ಯೆ ಅದ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕ ಬೇಕಾಗಿರದ ಮತ್ತ ಇನ್ನು ಸ ಅವರು ಹಿಂಗೆ ಮಾಡ್ಲಿಲ್ಲ ಒಂದ್ಸರಿ ಸ್ಟಾರ್ಟ್ ಮಾಡಿದ ಎಲ್ರುೂ ಕೈ ಜೋಡಿಸಿ ಒಣನವರು ಅದು ರೋಡ್ನ್ನ ಮಾಡ್ಸಲಿಲ್ಲಲ್ತ್ತ ಮನೆ ಮುಂದ ಮರಮ್ಮನ್ ಹಾಕ್ಸಿ ಮತ್ತೆ ನಾಳೆನ್ ಹಾಕ್ಸಿದ್ನಲ್ಲ
ನಳೆಯಲ್ಲ ಆಕ್ಸ ನಳಾ ಆಗ್ಕ್ಲಿಲ್ಲ
ನಾಳಾ ಪೈಪ್ಲನ್ ಕೊಟ್ಟಿದ್ರಲ್ಲ ಸ್ವಬ್ನ ನಡೆದಿತ್ತು ಅವನೇ ಮಾಡಿಸಿದ್ದ ಮನ್ವಾಗ
ಮತ್ತೆ ಏನ್ ಮಾಡ್ತಿ ಈಗ ಬರಲ್ಲ ಆಗೇತಲ್ಲ ಪೂರಾ
ಸ್ವಲ್ಪ ದಿನ ಆದ್ಮ್ಯಾಗೆ ಪೈಪ್ಲನ್ ಹೋಗಿತ್ತಲ್ಲಾ ಇಲ್ಲೇ ಹೊಡೆದತ್ತಂತ ಮತ್ತೆ ಮಾಡಿಸಿದ್ನಲ್ಲ
ಹೌದೌದ್ ನೋಡ್ರಿ ಮತ್ತೇನ್ರೀ ಏನ್ರೀ ನೀರಿನ್ ಸಮಸ್ಯೆ ಐತಿ ರೋಡನ್ ಸಮಸ್ಯೆ ಐತಿ ಎಲ್ಲಾ ಸಮಸ್ಯೆ ಸೈತನ ಮೂರಾಗ ಬೇಗ್ಗೆ ಹರ್ಸೋರ ಯಾರಿಲ್ಲ
ನಿಮ್ಮ ಊರಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಅವರು ಸತ್ತಿದಾರಾ
ಸತ್ತಂಗೆ ಆಗ್ಬಿಟ್ಟತಿ ಅವರು ಏನಿಲ್ಲ ಅವ್ರ ಎಮ್ ಎಲ್ ಎನೆ ಅಂತ ಅನ್ಸ್ಕೋತಿಲ್ಲ
ಹ್ಮ್
ಎಲ್ಲಾ ನಮ್ಮ್ ಊರು ಎಲ್ಲಾ ಈಗ ಶೌಚಾಲಯ ಇಲ್ಲ ಮತ್ತೆ ರೋಡ್ ಇಲ್ಲ ಏನ ಲ್ಲ ನೀರಿ ಇನ್ ಫೆಸಿಲಿಟೀಸ್ ಇಲ್ಲ
ಹ್ಮ್ ನಿಮ್ಮ ಸ್ಥಳೀಯ ಎಮ್ ಎಲ್ ಎ ಅವ್ರು ಹೋಗಿದಾರಾ
ಹಾ ರ
ನಿಮ್ಮ ಸ್ಥಳೀಯ ಮೇಲೆ ಅವರು ಕೂಡ ಸತ್ತಿದಾರ
ಎಲ್ಲ ಎಲ್ರೂ ಅಷ್ಟೇ ರ
ಇಲ್ಲ ಅದಕ್ಕೆ ಕೇಳಿದ ಸತ್ತಿದ್ರೆ ಬಯ ಎಲೆಕ್ಷನ್ ಮಾಡಿ ತಮಗೆ ನಿಂದಿಸೋಣ ಮಾಡಿದ್ದೆ
ಹಾ ನಾನ್ ನೆಕ್ಸ್ಟ್ ಎಲೆಕ್ಷನ್ ನಾನೇ ನಿತ್ಕೋತಿದ್ದೇನ್ರೀ ಸರಿ ಬಾಯ್ ಬಾಯ್ ಬಾಯ್